ಹಲೋ ಯ ಚೇತ ಆರಾಮಾ.
ಆರಾಮ ನೋಡ ಆರಾಮಾ.
ಹಾ ಆರಾಮ್ ನೋಡ.
ಊಟ
ಊಟ ಆಯ್ತು ನೋಡಪ್ಪ ನಿಂದು.
ದಯ್ತು ಏನ್ ಮಾಡ ಅತ್ತಿ
ಆಯ್ತ ಏನಿಲ್ಲೋಡ ಹಂಗೆ ಕುತ್ಕೊಂಡಿದ್ದೆ.
ಹೌದೆನು
ನಮ್ಮ ಫ್ರೆಂಡ್ ಒಬ್ನು ಫೋನ್ ಹಚ್ಚಿದ್ದ.
ಹಾ ಹಾ
ಏನ್ ನೀವು ಅಂಗಡಿ ಹಾಕ್ತಿದೀರಿ ಅಂತಲ್ ಹೊಸತಾಗಿ ಅದೇ ಹೇಳಿದ್ದಲ್ ನೀನ್ ಹೇಳಿದ್ದಲ್ಲ ಅವಾಗ್ಲೇ ನಂಗು ಒಂದ್ ಟೈಮು.
ಹ
ಅಲ್ಲಿ ಮೀಟಾಗಿದ್ದ ನೋಡ್ ಬಸ್ ಸ್ಯಾಂಡ್ ಹತ್ರ ಹೇಳ್ದಿಲ್ಲ ನನ್ ಜೊತೆ ಇದನಲ್ಲ ಇನ್ನ ದಿನೇಶ ಅಂತ ನೋಡ್ದಲ್ಲ ಅವರು ನಿಮ ನಿಮ್ಗೆ ಎಷ್ಟ ಅವ್ರೆ
ಹೌದಾ ಒಂದು ಇರ್ಕಲ್ ಅದು ಅಲ್ಲಿ ಎಲ್ಲ ಐತಲ್ಲಾ ಇರ್ಕಲ್ಗಡೆ ಇರ್ಬೇಕಲ್ಲ ಅವನೂರು
ಹಾ ಇಕಲ ಇಡ ಅತ್ರ ಹನುಮನಟ್ಟಿ ಹಾ ಹನ ಇನ್ನೆಲ್ಲ ನೀನ್ ಹಾಕತೀನ ಅಂತ ಹೇಳಿದ್ದೆಲ್ಲ ಅದಕ್ಕೆ ಹಂಗ ಏನೋ ಅರ್ಧ ರೆಡಿ ಆಗಿತ್ತು ಅಂತ ಕೇಳ್ಪಟ್ಟಿದ್ ಅಂತವ್ ನಾವು
ಹ್ಮ್
ಹ ಇವನು ದಿನೇಶ್ ಅದಕ್ಕೆ ನನ್ಗ್ ಫೋನ್ ಮಾಡಿದ ಅವನು ಮತ್ತೆ ಪರಿಚಯ ಇದಲ್ಲಾ ಅದಕ್ಕೆ ಅ ಏನು ಎಷ್ಟು ಖರ್ಚ ಆಯ್ತು ಏನ ಕೇಳ ಅಂತ ಅಂದ
ಹೌದೇನಾ
ಅದಕ್ಕೆ ಅಂದ್ರೆ ಅವನು ಇವಾಗ ಈಗ ಅವನು ಎಲ್ಲ ಕಟಿಂಗ್ ಮಾಡೋದು ಅವ್ರ ಮಾವನ ಹತ್ರ ಎಲ್ಲ ಹೋಗಿ ಕಲ್ ಕಲ್ತಿದ್ದ ನೀವಾಗ ಕಟಿಂಗ್ ಮಾಡೋದೆಲ್ಲ ಎಲ್ಲ ಹ್ಮ್ ಎಲ್ಲ ಟ್ರೈನಿಂಗ್ ಎಲ್ಲ ತಗೋಣನ್ ಅವನು ನಾಲ್ಕು ವರ್ಷ ಅಲ್ಲೇ ಮಾಡ್ತಿದ್ದನ ಅವನು ನಾಲ್ಕ ವರ್ಷ ಆಯತ ಇವಾಗ ಅಲ್ಲೇ ಮಾಡ್ತಿದ್ದಾನಲ್ಲ ಎಲ್ಲಾ ಕಲ್ತಾನೆ ಇವಾಗವ್ನ ಕಲ್ಸಿದಾನಲ್ಲ ಅದು ಮಂಗ್ಗಳೂರ್ ಹತ್ರ ಮಂಗ್ಳೂರ್ ಹತ್ರ ಅಲ್ಲಾ ಮಂಗ್ಳೂರಾಗೆ
ಮಂಗ್ಳೂರಾಗ
ಹ್ಮ್ ಅಲ್ಲಿ ಅವ್ರ ಮಾಮನವರು ಇದ್ದಾರ ಅಲ್ಲಿ ಹೋಗ ಕಲ್ತಿದ್ದ ನ ಅವ್ನು ಕಲ್ತಿದಾನಲ್ಲ ಈಗ ಅದಕ್ಕೆ ಅವನು ಒಂದ್ ಸ್ವಂತ ಅಂಗಡಿ ಹಾಕಿದ್ರೆ ಸಣ್ಣದಾಗಗ್ಲಾಗ ಒಂದ ಸ್ವಂತ ಅಂಗಡಿ ಹಾಕ್ಬೇಕು ಸುಮನೆ ಇಲ್ಲಿ ಅವ್ನ್ ಇಲ್ಲಿ ಅಲ್ಲಿ ದುಡಿತನದ ಏನ್ ಸ್ವಲ್ಪನೆ ಖರ್ಚಿಗೆ ಸ್ವಲ್ಪ ರೊಕ್ಕ ಕೊಡತಾರ ಅಂತ ಸ್ವಲ್ಪ ಅವಾಗ ಅವಾಗ ಸ್ವಲ್ಪ ರೊಕ್ಕ ಕೊ ರಂತ ಅವನಗಏನ ಮನೆಯ ಗಿನ್ನೆ ಕೊಡಲ್ಲ ಅಂತ ಅದಕ ಸ್ವಂತ ಅಂಗಡಿ ಹಾಕಿದ್ರೆ ಹಾ ಮನೆಯಲ್ಲಿ ಹ್ಮ್ ಅದಕ್ಕೆ ಅವನು ಕೇಳಂತಂದಾ ನಿನ್ಗೆ ಅದೇಏನು ಎಷ್ಟ ಆಯ್ತು ಅಂದ್ರೆ ನಿಮ್ದು ದೊಡ್ದಲ್ಲ ಅಂಗಡಿ
ಹಾ ನಮ್ದು ದೊಡ್ಡದ ಅಂಗಡಿ ಒಂದು ಎರಡೂವರಿ ಮೂರರ ತನ ಬರತದ
ಇವಾಗ ನಿಮ್ದಾ ಖರ್ಚಾ
ಹ ಮೇಡಂ ಅಂದ್ರ ಅದ ಬಾಡಿಗೆ ತಗೊಳೋದು ಅದನ ಬಾಡಿಗೆ ತಗೊಂಡ ಮಾಡಿಪಿಕೇಷನ್ ಮಾಡಸಬೇಕ ಅಂದ್ರ ಒಂದ
ಅಂದ್ರೆ ನಿಮ್ದು ಸ್ವಂತ ನಿಮ್ದಲ್ಲ ಜಾಗ ನಿಮ್ದು ಅಲ್ಲದ ರೂಮು
ಅಂದ್ರ ಇಲ್ಲಿ ಕೊಪ್ಪಳದಾಗೆಲ್ಲ ಏನ್ ಮಾಡ್ತಾರ ಸ್ವಂತ ಕೊಡಲ್ಲ
ಹ್ಮ್ ನೀವು ಬಾಡಿಗೆ ತಗೊಂತೀರಾ ಅದ್ನ
ಹ್ಮ್ ಹ್ಮ್ ಅದ್ ತಿಂಗಳ ಇಷ್ಟ ಅಂತಂದ ಬಾಡಿಗಿ ಕಟ್ಟದಿರತ್ತ ಅದಕ್ಕೆ
ನೀವ್ ತಾನ್ ನೀವ್ ರೆಡಿ ಮಾಡಸಾಕು ನೀವೇ ಕೊಡ್ಬೇಕಾ ಅಂದ್ರೆ ನೀವ್ ಐಟಮ್ಸ್ ಎಲ್ಲ ತರ್ಸ್ಬೇಕಲ್ಲ ಚೇರು ಅವು ಮಿರರ್ ಹ ಕ್ರೀಮ್ ಅವ ಎಲ್ಲಾ ತರಿಸಬೇಕಲ್ಲ
ಹ್ಮ ಮತ್ತೆ ಎಲ್ಲಾ ತರ್ಸ್ಬೇಕಲ್ಲ ಮತ್ತೆ ಡೆಕೋರೇಷನ್ ಮಾಡ್ಸಬೆಕ್ ಅದನ್
ಹ್ಮ್ ಹ್ಮ್ ಹ್ಮ್ ಎಷ್ಟೋಯ್ತು ಇವಾಗ ಇನ್ನ ಕೆಲ್ಸ ಇತ್ತಾ ಏನ್ ಕಂಪ್ಲೀಟ್ ಆಯ್ತಾ
ಇನ್ನು ಇಲ್ಲ ಇನ್ನು ಐತಿ ಕೆಲಸ ಐತಿ ಇನ್ನು ಮಾಡಿಫಿಕೇಶನ್ ಅಷ್ಟ ಮಾಡ್ಸತಿದಿವಿ ಇನ್ನು ಮೆಟೀರಿಯಲ್ ಎಲ್ಲ ತರ್ಬೇಕ ಇನ್ನು ಸಿಕ್ಸಟಿ ಪರ್ಸೆಂಟ್ ಆಗೇತಿ ಥರ್ಟಿ ಪರ್ಸೆಂಟ್ ಐತೆತಿ
ಹ್ಮ್ ಹ್ಮ್ ಹ್ಮ್ ಇವಾಗ ಎಷ್ಟ ಐತಿ ಇವಾಗ ಈಗ
ಇವಾಗ ಒಂದ್ ಹೋರಿ ಹೊಗೆತಿ ಇವಾಗ ಒಂದ ಹೋರಿ ಆಗೇತಿ
ಹೌದೇನಾ ಇನ್ನ ಒಂದು ಒಂದ ಒಂದು ಒಂದ್ ಲಕ್ಷ ಹೋಗುತ್ತಾ
ಹ ಇನ್ನು ಮತ್ತೆ ಎಲ್ಲ ಮೆಟೀರಿಯಲ್ಸ್ ಬೇಕಲ್ಲ ಚೇರ್ಸ್ ಮಿರರ್ ಮತ್ತೆ ಮೆಟೀರಿಯಲ್ ಎಲ್ಲ ಬೇಕಲ್ ಒಂತ ಆಗ್ಬಹುದು ಒಂತ ಆಗ್ಬಹುದು ಎಲ್ಲ ಸೇರಿ ಒಂದು ಎರಡು ಎರಡುವರೆ ಆಗುತ್ತೇನೆ
ಎರಡುವರೆ ಹಿಂಗ್ ಆಗತ್ತಲ್ಲಾ ಮೂರ್ ಹಿಡ್ಕೊಂಡ ಬಿಡೋದೇ ಮತ್ತೆ
ಹ್ಮ ಮೂರ ಮತ್ತ ಹ್ಮ ಎಲ್ಲಾ ಓಪನಿಂಗ್ ಬಂತು ಎಲ್ಲ ಬಂತ
ಹ್ಮ್ ಮೂರ್ ಲಕ್ಷ ಆಗತ್ತಲ್ಲಾ ಓಕೆ ಅವನು ಕೇಳಂತಿದ್ದ
ಹ ಅಂದ್ರೆ ಇದು ಸ್ವಲ್ಪ ದೊಡ್ಡದಗತ್ತಲ್ಲ ಅಂಗಡಿ
ಹ್ಮ್ ಇಲ್ಲ ಅವನಗೇನು ಒಬ್ನೇ ಮಾಡ್ತಾನ ಅವನು ಒಬ್ನೇ ಮಾಡ್ತ ನ ಅವನ್ ಏನ್ ಪ್ಲೇಸ್ ನೋಡಿಲ್ಲ ಇನ್ನವ್ನು ಹಂಗೆ ಸುಮ್ನೆ ಕೇಳ್ದವ್ನು ಇಲ್ಲ ಏನ್ ಊರಲ್ಲ ಆಗ್ತಾನೋ ಏನ್ ಗೊತ್ತಿಲ್ಲ ಎಷ್ಟ್ ಖರ್ಚ ಆಯ್ತು ಹಂಗೆ ಕೇಳು ಅಂದವ್ನು ಅದಕ್ಕೆ
ಊರಲ್ಲ ಆದ್ರೆ ನಡತೈತ್ ಒಂದು ಐವತ್ತು ಅರವತ್ ಸಾವಿರ ಒಂದ್ ಲಕ್ಷ ತನ ಆಗ್ಬಿಡ್ತಾವ ಊರಾಗ ಆದ್ರ
ಹ್ಮ್ ಹ್ಮ್ ಅಲ್ಲೇನ ಬಾಡಿಗೆನೂ ಜಾಸ್ತಿ ಆಗಲ್ಲ ಇಲ್ಲಿ ಕೊಪ್ಪಳ ಆದ್ರೆ ಜಾಸ್ತಿ ಆಗತ್ ಬಾಡಿಗೆ ನಿಮ್ದು ಬಾಡಿಗೆ ಎಷ್ಟಂತ
ಈ ಹದ ಹನ್ನೆರಡರಿಂದ ಹದಿನೈದು ಸಾವಿರ
ಪಸು ಶುವ
ಹ್ಮ್ ನೀವು ಜಾಸ್ತಿ ಅಲ್ಲ ಎಲ್ಲಾ ರೇಟ ಜಾಸ್ತಿ ಅಲ್ಲಿ
ಹೌದು ಗುರ ಹಳ್ಳಿೊಳಗಾದ್ರೆ ಒಂದು ಸಾವಿರ ಹಿಂಗ ಎರಡ್ ಸಾವಿರ ಆಗ್ಬಿಡ್ತೈತಿ ಅಷ್ಟು ಹ್ಮ ಇಲ್ಲಿ ಏನು ಅಪ್ಪ ಒಂಟು ಡಬಲ್ ದಮಾಕ್ ಯ್ತಿಲ್ಲಿ
ಹ್ಮ್ ಮತ್ತ ನವು ಅಂದ್ರ ನಮ್ ಮಾವನರ್್ದ ಇ ಲ್ಲ ಅವರು ಹ ಹಮೆಕೆ ಇಲ್ಲಿ ಸ್ಟಾರ್ಟಿಂಗ್ ಎಷ್ಟ್ ಕಟ್ತಿದ್ರು ಅಂದ್ರ ಆರ್ ಸಾವಿರ ಕಟ್ತಿದ್ರು ಇವಾಗ ಇವಾಗ ಹನ್ನೆರಡು ಸಾವಿರ ಅದಕ್ಕ ಡಬಲ್ ಹಾಕ್ಯಾರ ಇವಾಗ
ಡವಲ್ ದಮ್ಮಕ ಹಪ್ಪಾ
ಹ್ಮ್ ಅಷ್ಟು ಅಮೌಂಟ್ ಐತೆ ಬರ ತಿಂಗಳ ಕಟ್ಟದ ಇರ್ತದರ್ದ್ದು ಮತ್ತೆ ಕರೆಂಟ್ ಬಿಲ್ ಅದು ಇದು ಅಂತಂದು ಇರ್ತೈತ
ಹ್ಮ್
ಕರ್ತೈತಲ್ ಮತ್ತೆ ಹೆಂಗ ಎಲ್ಲ ಕಟ್ಬೇಕಲ್ ಮತ್ತತ್ ಅದಕ್
ಹ್ಮ
ಹ್ಮ್ ಹ್ಮ್ ನೋಡ್ಬ ಖರ್ಚು ಬಾಳ ಆಗತ್ತ
ಕ್ಕೆಮ ಮತ್ತತ್ ಕೇಳದ್ನಲ್ಲ ನಿನ್ಗೆ ಏನ್ ಬಿಡು ನಿಮ್ ಮನಲಿ ಸಪೋರ್ಟ್ ಮಾಡ್ತಾರಲ್ಲಾ ನಿಮ್ಮ್ ಅಣ್ಣ ಇಮ್ಮ ಇದಾರಲ್ಲಾ
ಹ್ಮ್ ಹ್ಮ್
ಹನ್ ಪಾಪ ಒಬ್ನನೆ ಅವ್ರ ಅಣ್ಣ ಇದನ್ ಬಿಡು ಅವ್ರ ಅಣ್ಣ ಏನಪ್ಪ ಅವ ಅಣ್ಣನ ಅಷ್ಟ ಕಷ್ಟ ಉಡಿತಾನ ಅವ್ರಪ್ಪಾರ ಅವ್ರಣ್ಣ ಏ ಏನ್ ಮಾಡ್ತಾನೇನಪ್ಪ ಒಟ್ಟಿಗೆ ಹೊಚ್ಚಿಲ್ಲ ನಂಗೆ ಬಟ್ ಅವ್ರಣ್ಣ ಮನೆ ರ್ ನೋಡ್ಕೊಂಡ್ ಹೋಗ್ತಾನ ಇಲಾದು ಅವರು ಅವ್ರ ಅಲ್ಲಿ ಹಊರಲ್ ಮಾಡ್ತಾರ ಅವ್ರು ಊರಲ್ ಐತವ್ರು ಅಂಗಡಿ
ಊರಲ್ಲಿ ಐತೆ ಅಂಗಡಿ ಅದನ್ನೇ ಮಾಡಿಫಿಕೇಶನ್ ಮಾಡತಿದ್ರೆ ಚೆನ್ನಾಗಿರ್ತೈತಲ್ಲ ಅವ್ರು
ನೀ ಮೂರ್ ಜನ ಅಲ್ಲೇ ಆಗ್ಬ ಬಿಡ್ತಾರಲ್ಲ ಕಸ್ಟಮರ್ಸ್ ಜಾಸ್ತಿ ಇರಲ್ಲ ಅವ್ರಿಗೆ ಊರಲ್ಲಿ ಅದಿಕ್ಕೆ ಕೊಪ್ಳ ಮಾಡಿದ್ರೆ. ಕೊಪ್ಳ ಮಾಡಿದ್ರಲ ನೀವ್ ಎಷ್ಟ ಚೆರಿಂದ್ ಮಾಡುಸ್ತಿದೀರ್ ಅಲ್ಲಿ.
ನವ ಐದ್ ಚೇರು.
ಐದ್ ಚರಾ ಇವರೊಂದ್ ಮೂರ್ ಚೆರಿಂದ್ ಮಡುಸ್ತಾರ್ ಅಷ್ಟೇ. ನವಂದ್ರೆ ಯಾರೊ ಒಬ್ಬ್ರನ್ ಕೆಲ್ಸಕ್ ತಗೊಂತಾರ ಮತ್ ಇವ್ರ ಅಣ್ಣ ಇವ್ನು ಇಬ್ರು ಮಾಡ್ತಾರ.
ಹ್ಮ್ ಹಂಗಿದ್ರ ಬೆಟರ್ ಅವ್ನ್ ಬಂದ್ರ ಐದ್ತರ ದೊಡ್ಡದಾಗತ ಅಂಗಡಿ.
ಹಾ ಹಾ ನೀವ್ ಇದ್ದೀರಲ್ಲ ನೀವು ನಿಮ್ ಅಣ್ಣ.
ಹ್ಮ್ ನಾವ ಇದ್ದೀವಿ ಮತ್ತೇನ ಎನ ಒಂದ್ ಮೂರು ಜನುನ್ ಕೆಲ್ಸುಕ್ ಇಟ್ಕೊಂತಿವ್ ನಾವ್. ಇಲ್ಲ ಹೋಗ್ತಿದೀನ್ ನಾನು ಕೆಲ್ಸಗ ಅದು ಕಾಲೇಜ್ ಹೋಗ್ತೀನಿ ಅದು ನನ್ ನೋಡ್ಕೋ ಅದು ಇನ್ನು ಒಂದ್ ವರ್ಷ. ಐತಲ್ ಕಾಲೇಜು ಕಂಪ್ಲೀಟ್ ಮಾಡ್ಬಿಟ್ರ ಆಯ್ತ್ ನಮ್ದು. ಹ್ಮ ಮತ್ತೆ ಒಂದ್ ವರ್ಷ ಇನೇನ್ ಬಿಡದ್ ಅಂತ್ತಂದು.
ಹೌದೆನು ಅದು ಅದು ಎರಡು ಮಾಡ್ತಿದ್ದಿ ಏನ್ ನೀನ್ ಇವಾಗ. ಹ್ಮ್ ಹ್ಮ್ ಸಾಕಯಿತ್ ಬಿಡತ್ತಗ ಅದು ಇಲ್ಲಾಂದ್ರೆ ಇದು. ಇದು ಇಲ್ಲಾಂದ್ರೆ ಅದು ಹಾ ಹಾ..
ಹ್ಮ್ ಅದಿಕ್ಕೆ.
ಹ್ಮ್ ಯಾವ್ದರ ಒಂದ್ ಸಕ್ಸಸ್ ಆಗ್ತೈತತಗ ಒಂದೆ ನಾಮ್ಕೆನ್ ಕುಂತ್ರೆ ಆಗಲ್ ಇವಾಗ.
ಹಾ ಅದಲ್ಲ ಮತ್.
ಒಂದುನೆ ನಂಬುವ ನಂಬಿಕೆನ್ ಕುಂತ್ರೆ ಹಾ.
ಈ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡ್ತೇವಂದ್ರೆ ಯಾವದಾದ್ರು ಲಾಸ್ ಆಗದೆ. ಇವಾಗೆಲ್ಲಾ ಅಷ್ಟು ಖರ್ಚು ಮಾಡಿ ಮಾಡ್ತೀವಂದ್ರು ಒಂದ್ ಎರಡ್ ವರ್ಷ ಅದ್ರು ಬೇಕಲ್ರಿ. ಸೋಲ್ಪ ಒಳ್ಳೇದು ತಕಂಬಕ್ ನಾವ್. ಎಷ್ಟು ಖರ್ಚ ಮಾಡ್ತೀವಂದ್ರೆ ಒಂದ್ ಮೂರ್ ಲಕ್ಷ ಖರ್ಚು ಮಾಡ್ತೀವ್ ಅಂದ್ರ ಎರು. ಹ್ಮ್ಮ್ ಎರಡ್ ಮೂರ್ ವರ್ಷ ಆದ್ರೂ ಬೇಕು.
ಹೌದಲ್ಲ.
ಹ್ಮ್ ಫಸ್ಟ್ ಸ್ಟಾರ್ಟಿಂಗ್ ಲಾಸ್ಟ್ ಆಗ್ತೈತಿ ಯಾವದಾದ್ರು.
ಲಾಸ್ ಆಗ್ .
ಹ್ಮ ಈಗ್ಗೆಲ್ಲಾ ಜನೂಕು ಗೋತ್ತಾಗ್ಬೇಕಲ್ಲ ಇಲ್ ಓಸಾ ಅಂಗ್ಡಿ ಅಗೇತಿ.
ಹ್ಮ ಮತ್ತೆ ನೀವು ಕಟಿಂಗ್ ಚೆನ್ನಾಗ್ ಮಾಡ್ತಿರಿ ಎಲ್ಲ ನೋಡ್ಬೇಕಲ್ಲ ಅವರುನು.
ನೋತಾರೆ ಈಗ್ ಎಕ್ಸ್ರಿಯನ್ಸ್ ನೋಡ್.
ನೀವು ಕಸ್ಟಮರ್ಸ್ ಹಚ್ಕ ನೀವ್ ಹೆಂಗ್ ಮಾತಾಡ್ತಿರ ಅವ್ರ ಜೊತೆ ಅವೆಲ್ಲಾ. ಮ್ಯಾಟ್ರ್ ಆಗ್ತೈತಿಲ್ಲಿ ಹ್ಮ್ ಹ್ಮ್.
ತಟೇ ಇರುತದೆ.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
ನಮ್ಗೆ ಗಿರಾಕಿ ಹತ್ರ ಹೆಂಗೆ ಚೆನ್ನಾಗ್ ಮಾತಾಡ್ತಿಯ ಹೆಂಗ್ ರೆಸ್ಪಾನ್ಸ್ ಮಾಡ್ತೀಯ ಅದ್ರು ಮೇಲ್ ಹೋಗುತ್ತಾವ್. ನಮ್ ಕಡೆ.
ಹ್ಮ್.
ಆಮೇಲೆ ನಮ್ ಕೆಲ್ಸ ನೋಡ್ತಾರ ನಾವ್ ಎಷ್ಟ್ ನೀಟಾಗ್ ಮಾಡ್ತೀವಿ ಅಂತ್. ನಿವ್ ಎಷ್ಟ್ ನೀಟಾಗಿಲ್ಲ ಕ್ಲೀನ ಆಗಿ... ಹೊಟಿಗ್ ಕ್ಲೀನಾಗಿ ಆತರ. ಅವ್ರು ಹೆಂಗ್ ಹೆಂಗೆಂಗೋ ಬಂದಿರ್ತಾರ ಅವ್ರು ಕ್ಲೀನ್ ಮಾಡಿ. ಕಳುಸೋ ಜವಾಬ್ದಾರಿ ಇರತೈತಿ ಮಾತ್ರ ಒಟ್ಟು ಕ್ಲೀನಾಗಿ ಮಾಡಿದ್ನಂದ್ರ ಅವರು ಜಾಸ್ತಿ. ಟಿಪ್ಸ್ ಕೊಟಾಗ್ತಾರ ಇನ್ನ ಕುಷಿಗೆ. ಸ್ವಲ್ಪ ಹತ್ರ ಇತ್ತ ಅಂದ್ರ ಸ್ವಲ್ಪ ಬಿಸಿನೆಸ್. ಚೆನ್ನಾಗ ಆಗತ್ತಾ ನಾವ. ಸ್ವಲ್ಪ ಹಂಗೆ ಹಂಗೆ ಹಗೆ ಹಂಗ ಅಂತ ಅಂಕೋಬೆಕ್ ಅಂದ್ರೆ ಮತ್ತ ಆಗೋದೇ ಇಲ್ಲ.
ಹ್ಮ್ ಮತ್ತ ಅವ್ರೆ ಬಿಡೋ. ಅವ್ನ್ ಏನ್ ಇದು ಮಾಡ್ತನಾ ನಂತಾರ ಮತ್ತೆ ಹೂ ನಾವ ಅವ್ರನ್ನ ಹೆಂಗ. ಹಾ ನಾವು ನೋಡಿದೀವಲ್ಲಿ ಇಲ್ಲೆಲ್ಲ ಹೂ. ಅದಕೆ ಅವನು ಕೇಳದ್ನಲ್ಲ ಅದಕೆ ನಿನ ಕೇಳ್ಬಿಟ್ರೆ ಡೌಟ್ ಇರಲ್ಲ ಅಂತ.
ಅದೇ ಬೇಶ ಆತ ಬಿಡ್ ಅದಕ್ಕೇನಿಲ್ಲ ಇಷ್ಟ. ಹತ್ರ ಆಗುತ್ತೆ ಅಂದ್ರ ದೊಡ್ಡ ಅಂಗಡಿ ಆಗತ್ತಲ್ಲ ಜಾಸ್ತಿ ಆಗುತ್ತೆ ಈಗ ಅವನೆ ಏನರ್. ಮೂರ್ ಚೇರಿಂದ ಅಂತಾನಲ್ಲ ಆಗ್ಬಹುದು ಒಂದ್ ಅವಂದ್ದ್ರೆ ಒಂದು ಒಂದು ಒಂದುವರಿ ನಾಗ್ ಆಗುತ್ತ ಸ್ವಲ್ಪ ಬಾಡಿಗೆ ಜಾಸ್ತಿ ಆತದ ಬಾಡಿಗೆ ಅವ್ರವರು. ಇದ್ರ ಮೇಲೆ ಹೋಗುತ್ತದು ಆತ ಮಾಡಿಫಿಕೇಶನ್ ಹೆಂಗ ಮಾಡ್ಸ ಅದ್ರ ಮೇಲೆ ಹೋಗುತ್ತೆ ಮತ್ತೆ ನಾವು ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅಂದ್ರೆ ಜಾಸ್ತಿ ಖರ್ಚಾಗುತ್ತೆ ಇಲ್ಲ ಸಿಂಪಲ ಆಗಿ ಅಂದ್ರ ಹೋಗುತೇ ಅಷ್ಟೇ ಹಂಗೆ ಈಗ ನಾವ್ ಮಾಡ್ಸ್ತೆವ್ ಅದು. ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಸಕತಿವಿ.
ಹ್ಮ್. ಅವನು ಮತ್ತೆ ಸಣ್ಣ ಮಾಡಿದ್ರುನು, ಸ್ವಲ್ಪ ಚೊಕ್ಕ ಮಾಡ್ತಾನ ಬಿಡು.
ನಾವು ಇರ್ತವ ಮತ್ತ ಆ, ಆ ತರನು ಆತಾವು
ಮತ್ತೆಲ್ಲಾ ಇವಾಗೆಲ್ಲಾ ಹೆಂಗ್ ನೋಡ್ತಾರ ಜನಾ ಮಸ್ತ್ ನೋಡ್ತಾರ ಕಟಿಂಗ್ ಹೆಂಗ ಆಗುತ್ತ ಅಂತ ನೋಡಲ್ಲ. ಅದರ ಒಳಗ ಹೆಂಗಿತ್ತಂತ ನೋಡ್ತಾರ ಸಿಸ್ಟಮೆಟಿಕ ಹೆಂಗಿತ್ತು ಅಂತ ನೋಡ್ತಾರ ಹ್ಮ್. ಹ್ಮ.
ಅದ ಆಗಿ ಕೆಲ್ಸ ನೋಡಕೆ ಅದಕೆ ಹೆಂ ಗರಾ ಆಗ್ಲಿ ಹೊತು ಕ್ಲೀನ್ ಆಗಿರ್ಲಿ ಅಂತ
ಹ್ಮ.
ಹ್ಮ್ ಅದ ನೋಡ್ಬೇಕ ಇನ್ನೊಂದು. ಹ, ಒಂದುವರೆ ಎರಡು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೇನಾ?
ನಾನ್ ನಿನ್ ನಿನ್ನೆನ ಹಚ್ಚೇನ ಅನ್ಕೊಂಡವ್, ನನ್ಗ ಮೊನ್ನೆಯಿಂದ ಕೇಳ್ತಿದ್ದ ನವನು.
ಹೌದೇನು.
ಹ, ನನ್ ಮಂದ ಫ್ರೀ ಇರ್ಲಿಲ್ಲಲ್ಲಾ, ಅದಕ್ಕೆ ಹಚ್ಲಿಲ್ಲ ಇದಕ್ಕೆ ಇವಾಗ ಹಚ್ಚಂತ ಫ್ರೀ ಇದಾನೆನಂತ. ನಾನ್ ಮೊನ್ನೆ ನಿಂಗ ಒಂದ್ಸರಿ ಹಚಿದಿದೆ. ಬಿಜಿ ಬಂತು ನಿ ಪಿಕ್ ಮಾಡ್ಲಿಲ್ಲ, ವಾಪಿಸ್ ಪೂನ ಮಾಡಲಿಲ್ಲ ನೀನಾ.
ಹೌದೇನ, ಒಂದ ಸ್ವಲ್ಪ ಅವತ್ತು ಬಿಸಿ ಇದೆ ಅದಕ್ಕೆ ಹಚ್ಚಲಿಲ್ಲ ನಾನು ವಾಪಸ್ ನನಗ್ ನೆನ್ಪ. ಆಗಲಿಲ್ಲ.
ಹ್ಮ್, ಅದಕ್ಕೆ ಇವತ್ತು ಫ್ರೀ ಇರ್ತಾನೆ ಅಂತನೆ ಅಂತ. ಹಚ್ಚಿದಿನಿ ನೋಡ್ ನಾನ್.
ಹೌದ ಏನ್ ಸರಿ
ನೀ ಯಾಕ್ ಕರೆಕ್ಟ್ ಟೈಮ್ ಪಿಕ್ ಮಾಡಿದ್ದ, ಹ್ಮ್ ಹಲೋ.
ಹ್ಮ್.
ಹ್ಮ್.
ಹೇಳ ಅಷ್ಟೆ ಇಷ್ಟು, ಇಷ್ಟು ಆಗುತ್ತ ಅಂತ ಅಂದ ಹೇಳ ಅವಂಗ.
ಹಾ!
ಇಷ್ಟುಷ್ಟ ಆಗುತ್ತ ನೋಡ. ಅಂತ ಹೇಳ!
ಹಾ! ಹೇಳ್ತೀನಿ, ಹೇಳ್ತಿನಿ ನೀನ್ನೇನ್ ಹೇಳ್ದುದಲ್ಲಾ, ಅದೆಲ್ಲಾ ಹೇಳ್ತನಿ ಅವನಿಗೆ. ನೋಡೋಣ ಏನಂತನಾ. ಹು ಹು ಸರಿ ತೊ ಬಾಯ್.
ಸರಿ ಓಕೆ ಬಾಯ್.
ಸೋರಿ